ಹೇಳ್ರಿ ಆರಾಮ ರಿ.
ಹೇಳ್ರಿ ಸರ್ ರಿ ಆರಾಮದ ನೋಡ್ರಿ ನೀವ ಆರಾಮಲ್ರರಿ.
ಹುನರಿ ಆರಾಮ ಅದೇವರಿ ನಿಮ್ಮ ಊರ ನಿಮ್ ಹೆಸರು ಏನ್ರೀ? ನೀವು
ನಮ್ಮ ಹೆಸರ ನಿಂಗು ಅಂತ್ರಿ.
ಹುನ ರೀ ನಿಮ್ಮ ಊರ ಯಾವದ್ರ ಯಾವ ತಾಲೂಕು ಯಾವ ಜಿಲ್ಲಾರಿ ನಿಮ್ದ.
ನಮ್ದು ಸಿಂದಗಿ ತಾಲೂಕು ನೋಡ್ರಿ ಬಿಜಯಪುರ್ ಜಿಲ್ಲೆ ರೀ.
ಹುನ ರೀ ವಿಜಯಪುರದಾಗ ಏನ್ ಫೇಮಸ್ ಫೇಮಸ್ ರೀ ಅಲ್ಲಿ.
ವಿಜಯಪುರದಾಗ ನಮ್ ಕಡೆ ಬಾಳ ಕಬ್ಬ ಬೆಳತಾರ ನೋಡ್ರಿ ಕಬ್ಬ ತಗೋರಿ ಹತ್ತಿ
ಕಬ್ಬು ತೊಗ್ರಿ ಹೌದೇನ್ರಿ ಎಲ್ಲಾ ಏಕದಾಳ ಧಾನ್ಯ ಪದಾರ್ಥ ವಾಣಿಜ್ಯ ಪದಾರ್ಥವು.
ಅವರಿ. ವಾಣಿಜ್ಯ ರೀ.
ವಾಣಿಜ್ಯ ಪದಾರ್ಥಗಳು ಅನ್ರಿ.
ಹ್ಮ.
ಹೌದನರಿ ಈಗ ಕಬ್ಬಿಗೆ ಯಾವ ಯಾವ್ ರೋಗ ಬರ್ತಾರೀ ಅದಕ್ಕೆ.
ಕಬ್ಬಿಗೆ ಎಲ್ಲಕ್ಕನು ಅವು ಇದು ಅಲ್ಲಿ ಇದು ಇರ್ತವಲ್ರವು ಎಲೆಗಳು. ಕಬ್ಬಿನಲಿಗಳು ಓ ಎಸ್. ಸೆಂಟರ್ ಪಾಯಿಂಟವು ಚಾಕ್ಲೇಟ್ ಕಲರ್ ಇದ ರೋಗಾ.
ತಿರ್ಪೆ ತಿರ್ಪೆ ಮುುಸಿ ಬರ್ತನ್ರಿ ಅದಕ್ಕ ಹೌದಳ್ರಿ.
ಆ ಮತ್ತೆ ಅವು ಇದು ಬಳಬಾ ತರ ವೆರೈಟಿ ರೋಗ ಬರ್ತವ ರೀ.
ಹೇಳ್ರಿ.
ಆವ್ಕ್ ಕೊರೋಜೇನ್ ಹೊಡಿತೀವರಿ.
ಹ್ನ್ ರೀ.
ಮತ್ತೆ ಕಬ್ಬಿಗೆ ಬಾಳ್ ಹೋಡೇಲ್ರಿ ನಾವವು ಗೊಬ್ಬರಾ ಹಾಕ್ತವೀ ಬರೀ ಎಣ್ಣೆ ಹೋಡೇಲ್ರಿ.
ಯಾ ಯಾವ ಯ ಗೊಬ್ಬರ ಹಾಕತರಿ ನೀವು
ಡಿ ಐ ಪಿ ಹಾತವ ರೀ ಎಮ ಓ ಪಿ ಹಾತೀವ್ರೀ
ಹ್ನ್ ರೀ
ಯೂರಿಯಾ ಯೂರಿಯಾ ಗೊಬ್ಬರ ಹಾಕ್ತೇವ್ರೀ
ನ್ರಿ ಮತ್ತೆ ಯಾವ್ದ್ ಬೆಳಿ ಬೆಳತರಿ ನೀ
ಹತ್ತಿ ಬೆಳೀತೀವಿ ನೋಡ್ರಿ
ಹತ್ತಿ ಬೆಳೆತೀರಿ ಅಂದ್ರೆ ಹತ್ತಿಗೆ ಯಾವ ರೋಗ್ ಬರ್ತಾರೆ
ಅತ್ಯಾಗನ ರೋಗ ಇ ಕಾಯಿ ಕುಡ್ ಹೊಡಿತವ್ರೀ
ಹ್ಮ ಕಾಯ ಅದ ಯಾವ್ದ ಬಂಗಾಂಗ ಬಂಗಳ ರೋಗನ ಯಾವ್ದೋ ಬರ್ತಾಡ್ರಿ ಎಲ್ಲಿ ಕೆಂಪ ಆಗತ್ತಲ್ರರಿ
ಹ ಎಲ್ಲಿ ಚಾಕ್ಲೇಟ್ ಕಲರ್ ಆಗೋದು ಕೆಂಪ್ ಆಗೋದು ಅವು ಮತ್ತ ಕಾಯಿ ಕಾಯಿ ಹತ್ತಿ ಕುೂಡ್ ಹೊಡಿತ ರೀ
ಹೌದನ್
ಹ
ಹಾ ರೋಗ ಬರ್ತಾವನ್ರಿ ಹನ್ರಿ ಮತ್ತೆ ಯಾವದ ನಾವು ಮೇಕ್ಕೆಜ್ವಳ ಹೂಕೋಸು ಸಜ್ಜೆ ಒಳ್ಳೆ ಒಳ್ಳೆ ಮೆಣಸಕಾಯಿ ಟಮಾಟಿ
ಹಾ ಹಾ
ಇಂಥವೆ ಎಲ್ಲಾ ಆಗ್ತವ್ರೀ ಹೊಲ್ದಲ್ಲಿ
ಎಲ್ಲಾ ತರ ವೆರೈಟಿ ಆಗ್ತಿರ ಅನ್ನಗ್ಯತ
ಹ್ನ್ ರೀ ಎಲ್ಲಾ ತರ ವೆರೈಟಿ ಆ
ಫುಲ್ಲು ಫಾರ್ಮರ್ ನಿಮ ಪಪ್ಪಾರ ಫಾರ್ಮರ್ ಏನ್
ಎಲ್ಲ ರೈತ ರೈತರು ನಮ್ಮ ಮನ್ಯಾಗ ನಮ್ಮ್ ಅಪ್ಪರ್
ನೀವು ರೈತ್ರಿ
ಹ ನಾವವು ಐನ ಆಗ್ಬೇಕ ಅಂತ ಮಾಡಿದ್ರಿ ನ
ಈಗ ಯಾವ್ದ ಕಲ್ಲಕ್ಕೆತ್ರಿ
ಈಗ ಕಾಲೇಜ್ ಕಲ್ಯಕ್ ಅಂತವ್ರೀ ಕೃಷಿ ವಿಶ್ವವಿದ್ಯಾಲಯ ಭೀಮರಾಯಂಗುಡಿ ಎಲ್ಲಿಯ ನಾವು ಕಲಿಯಕ್ಂತಿದ್ರಿ ಹ್ನ್ ಕಲಿಯಕ್ ಕುಂತೇವ್ರಿ
ಹೌದ್ರೀ
ಹೌದೀ ಹ್ನ್ ರೀ ಆರಾಮ ರೀ ನೀವು ಎಲ್ಲಿ ಓದ ಕುಂತರಿ ನೀವು
ನಾವು ವಿಶ್ವವಿದ್ಯಾಲಯ ರಾಯಚೂರು
ಹೌದನ್ರಿ ವಿಶ್ವವಿದ್ಯ ಮಹಾವಿದ್ಯಾಲಯದ ರಾಯಚೂರದಲ್ಲಿ ಓದ್ತರನ್ರಿ ನೀವು
ನಿಮದು ಮಹಾವಿದ್ಯಾಲಯ ಬರ್ತಿದ್ರಿ ನಮದುು ವಿಶ್ವವಿದ್ಯಾಲಯ ಬರ್ತಿದ್ರಿ
ಹೌದಾನ್ರಿ
ಹ್ಮ
ಹನ್ ಈಗ ಎಲ್ಲಿ ನಿಮ್ಮಲ್ಲಿ ಯಾವ ಯಾವ ಬೋಧನೆ ಮಾಡ್ತಾರೆ ನಿಮ್ಮ ಪಾಠದ ಬಗ್ಗೆ
ಎಲ್ಲ ಸೋಯಿಲ್ ಸೈನ್ಸ್ ಆಗಿರ್ಬಹದು ಸೋಯಿಲ್ ಫರ್ಟಿಲಿಟಿ
ಹ್ನ್ರೀ ಕೀಟಶಾಸ್ತ್ರ ಇಂತವು ಮಣ್ಣು ಜ್ಞಾನ ಇಂತ ಎಲ್ಲ ಅದ ಮಾಡ್ತಾರನ್ ರಿ ನಿಮಗೆ
ಹ ನಾವಲ್ಲಿ ಹೆಂಗ ಹಾ ಹೌದ್ ಹೌದ್ರಿ ಎಲ್ಲಾ ತರ ತರೊಡ್ರಿ.
ಮಣ್ಣು ಪ್ರಯೋಗಾಲಯದಾಗ ಕರ್ಕನ್ ಹೋಕ್ಕರೆನ್ರಿ ನಿಮ್ನ.
ಕರ್ಕೊಂಡ್ ಹೋಗ್ತಾರೀ ಅದ್ರ ಬಗ್ಗೆ ಎಲ್ಲಾ ಶಾಂಪಲ್ ತೊಗೊಂಡ್ ಹೋತರ ಮಾಡಿ ಎಲ್ಲಾ ಇ ಮಾಡ್ತೇವ್ರಿ.
ಹುನ್ರೀ ನಿಮ್ಮು ನಿಮ್ದು ಹೊಲ್ದಂದ ಶಾಂಪಲ್ಲ್. ಕಾ ಅದ್ದ್ ಒಮ್ಮೆ ಚೆಕ್ ಮಾಡ್ಸಬೆಕ್ರೀ ನೀವು.
ಚಕ್ ಮಾಡಸ್ಬೇಕಂದಿವ್ರಿ ಮನಿಗ್ ಹೋದಾ ನೆನಪತರೀ ಊರ್ ಇಲ್ಲಿ ಮಣ್ಣೆತ್ತಿಂಗ ಕಾಲೆಜ್ ಬರಾಗ ನೆನಪ್ ಪಗಲ್ಕ.
ಇಲ್ರಿ ಎಲ್ಲಾ ಸಪ್ಸ ನೀವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರ್ಲಲ್ಲಿ ಓದಕ್ ಕುಂತ್ರಿ ಅಲ್ರಿ. ಸ್ವಪ್ಪು ನೀವು ಮಾಹಿ ತಿಳ್ಕಂದ್ ಅದ್ನ ಮಣ್ಣ ತಗನ್ ಬಂದ್ ಒಳ್ಳೆ ಇಲ್ಲಿ ಪ್ರಯೋಗಲಯದಲ್ಲಿ ಚೆಕ್ ಮಾಡ್ಸಬಕ್ರಿ ಅದ್ನ.
ಮಾಡಸಂಬ್ರಿ ಮಾಡ್ಸಮ್
ಆದ ಫಲವತ್ತತೆ ಯಾವ್ದು ಚು ಚೋಲ ಬೆಳಿತೖ ತಿ ಅನ್ನದ್ ನೋಡ್ಬಕ್ರಿ ನೀವು.
ಅದೇ ಅದೇ ರಿ ಯಾವ್ಯಾವ್ ಬೆಳಿಗಳು ಹಾಕದ್ರ ಯಾವ್ಯಾವ ಗೊಬ್ಬರ ಹಾ ಕರ ಕರೆಕ್ಟ್ ಇದತದ ನೊವು ಗೊತ್ತಾತರ್ ನಮ್ಕುನು.
ಮತ್ ನೀವು ನಿಮ್ ಹೊಲ್ದಲ್ಲಿ ಮಾಡಿದ್ಮೇಲೆ ನೀವ್ ಜನ್ರಿಗೆ ಹೇಳಕೊಗೋದ್ರಿ ಹೌದಲ್ರಿ.
ಹೌದೌದ್ರೀ ಮದಲ್ ನಮಗ್ ಕ್ಕ್ ಚೆನ್ನಾಗಿ ಗೊತ್ತಿರ್ಬೇಕ್ರಿ ಎಲ್ಲಾ ಕೃಷಿ ಬಗ್ಗೆ ಅಂದಾಗ ಜನ್ರಿಗಿ ಹೇಳಕ್ಕ.
ಜನ್ರಿಗಿ ಹೇಳಕ ನೀವು ಈ ಕ್ಯಾಂಪ್ಗು ಹೋಗಿ ಎಲ್ಲಾ ಹೇಳಕ ಚಲೋ ಆಗತ್ರಿ.
ಹೌದೌದ್.
ನಿಮ್ಮೋಲ್ದಲ್ಲಿ ನೀವಾ. ಹುನ್ರೀ ಅದ ರಾವೇ ಪ್ರೋಗ್ರಾಮ್ ಹೆಂಗ ರೀ ಅದ ಅದ್ರದ ಮಾಹಿತಿ ಗೊತ್ತೖತೆನ್ರಿ ನಿಮ್ಗ್ ಏನರ.
ರಾವ್ಯ ಅಲ್ಲಕ್ಕೇನ್ರಿ ಒಂದ್ ಹಳ್ಳಿಯಾಗ ಹೋಗಿ ಇದು ವಾಸಿಸ್ತೀವ್ರಿ. ಒಂದು. ಅಲ್ಲಿ ಹೋಗಿ ಇದು ಹಳ್ಳಿಗೋಳಿಗ್ ಹೋಕ್ಕಿರಿ ಅವ್ದು ಅವ್ರು ರೈತರ ಬಗ್ಗೆ ರೈ ತ್ರಿ ಬಲ್ಲಿ ಹೋಗಿ ಅವ್ರುದುು ನೀವ್ ಹೊಲ್ದಲ್ಲಿ ಏನೇನ್ ಬೆಳಿತ್ರೀ. ಇಲ್ರಿ ಅವ್ರು ನಿಮ್ ಹೊ ತಲ್ಲಿ ಏನೆನ್ ಬೇಳಿತ್ರೀ ನೀವು ಏನೇನ್ ಹಾಕ್ತಿರಿ ಯಾವೆವ್ ಎಣ್ಣಿ ಹೊಡಿತ್ರಿ ಅತ್ತೇಳಿ ಅವ್ರಿಗ್ ನಾವ್ ಕೇಳೀ. ಅವ್ರೆಲ್ಲಾ ಏನೇನ್ ಮಾಹಿತಿ ಕೊಡ್ತಾರಲ ಅವೆಲ್ಲಾ ಕಲೆಕ್ಟ್ ಮಾಡಿಕೊಂಡು ನಂಬಲ್ಲಿ.
ಹುನ್ರೀ ಹುನ್ರೀ ಕಲೆಕ್ಟ್ ಮಾಡ್ಕೇನ್ ತ ಅದ್ರ ಬಗ್ಗೆ ಮಾಹಿತಿ ಓದ್ಬಕ್ರೀ ನಾವು ಒಟ್ಟ.
ಓದ್ಬಕ್ ಓದ್ಬಕ್ರಿ ಬಾಳ.
ಬಾಳ್ ಒದ್ಬೇಕ್ರಿ ಅದ್ರ ಸಂಬಂಧ ನೀವ್ ಆದ್ ಆದ್ರ ಅ ಸ್ಟ ಅಂದ್ರೆ ಏನಾರ ಹೊಸ ಹೊಸ ಪ್ರೋಗ್ರಾಮ್ ಮಾಡ್ತಾರ
ಲಾಸ್ಟ್ ಬರಾಗದ ಮಾಡ್ತಾರಿ ಪೊಕಮ್ಮ ರಾವೇ ಪ್ರೋಗ್ರಾಮ್ ಮಾಡ್ತಾರಿ. ಹಿಂಗ ಹಳ್ಳಿಗೊಳದಾಗ ಹಿಂಗ ರೈತ್ರು ಇರ್ತಾರಲ್ರೀ ದೊಡ್ಡ ದೊಡ್ಡ ರೈತ್ರ್ ಅವ್ರರಿಗೆಲ್ಲಾ ಕಲಿಸಿ ತಿನಿ ಏನೇನ್ ಹಾಕ್ತಿರಿ ನೀವು ಏನೇನ್ ಹಾಕ್ಬೋದು. ತಿಳ್ಕರಿ ಎಲ್ಲ ಕೇಳಿ ಅವ್ರ ಬದುಗ್ಗೆ ಮಾಹತಿ ಅದು ತೋಣ್ಕರಿ ಎಲ್ಲ ಇದು ಮಾಡ್ತಾರೆ ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ಲಾಸ್ಟಿ
ಎಲ್ಲಾ ಚೊಲೋ ಮಾಡ್ತಾರೆನ್ರಿ ಎಲ್ಲಾ ಕಾರ್ಯಕ್ರಮ ಅಲ್ಲಿ.
ಹೌದೌದ್ರಿ ನಿಂಬಲ್ಲಿ ಏನ್ ಮಾಡಲ್ಯೆನ್.
ನಂಬಲ್ಲಿ ಏನ ಇಲ್ರಿ ಅದ ಅಷ್ಟೇ ಏನ ಮಾಹಿತಿ ಗೊತ್ತಿಲ್ರಿ ನಂಗದ. ಅದ್ರ ಬಗ್ಗೆ ಅದಕ ನಿಮ ನಿಮ್ಮಲ್ಲಿ ಕೇಳಿತಿಳ್ಕಂದ್ರಿ ನಾ.
ಹೌದ್ರಿ ಏನ ಗೊತ್ತಿರ್ಲಿಕ್ಕ ಅಂದ್ರ ನಮ್ ಕೇಳ್ರಿ ಏಳ್ತೀವಿ.
ಹೌದ್ರೀ ಈಗ ಈಗ ಈ ಅದಿದಿ ಇತಿಹಾಸ ಓತ್ತಿರಿ ಅಲ್ರಿ ನೀವು ಎದ್ರೆದ್ರ ಬಗ್ಗೆ ಓತ್ತಿರಿ ನೀವು.
ಹ ಇತಿಹಾಸ ಹೀಗೆ ಸುಮ್ ಓದಲಕತ್ತೇನ್ರೀ ಅದು ಸುಮ್ ಇದ್ರ ಬಗ್ಗೆ ವಿಲೇಜ್ ಆಕೌಂಟ್ ಕೆಲಸ ಪಿ ಡಿ ಒ ಬಗ್ಗೆ.
ಹೌದನ್ರಿ ಅದ್ರ ಬಗ್ಗೆ ಈ ಯಾವ್ಯಾವ್ದೊ ಮಾಹಿತಿ ತಿಳ್ಕೊಂಡರೆ ನೀವು ಸ್ವಲ್ಪು.
ಅದ್ರ ಬಗ್ಗೆ ನಮ್ಮ ಸದ್ಯ ಎಲ್ಲಾ ಹಿಂದನ್ ದಕ್ಕಿನ ಕಾಲದಂದು ಇನ್ನ ನಾ ಇಲ್ರಿ ಇನ ಈಗ್ ಸ್ಟಾರ್ಟ್ ಮಾಡೇನ್ರಿ ಇನ್ನ ತಿನಾಕ್ ಹೋಗಿಲ್ರಿ.
ಹೋಗಿಲ್ಲಾನ್ರಿ
ಈ ಸದ್ದ ನಮ್ಮ ಇಂಡಿಯಾಕ್ಕ ಹೆಸರ್ ಇಂಡಿಯಾ ಅಂತೇಳಿ ಹೆಂಗ ಬಿತ್ತು.
ಹಾ ಹೌದನ್ರಿ ಅದ ಹೆಂಗ್ ಬಿತ್ರಿ ಇಂಡಿಯಾ ಅಂತ ಅಂತ ಭಾರತ ಅಂತಂತಂದು.
ನಮ್ಮ ಭಾರತ ಅತೇಳಿ ಹೆಂಗ ಹೆಸರ್ ಬಿತ್ತಂದ್ರೂ ಭಾರತ ಇದು ಒಬ್ಬನ ಹೆಸರ ಭರತ ಅತ್ಹೇಳಿ ಇರ್ತದ್ರೀ.
ಹ್ಮ ಭರತ ಹಾ. ಅವ್ ಭರತ ಏ ಯಾವ್ನು ಅದನ್ ಅಲ್ರಿ ಯಾರ ಮಗನ ಅದನ್ ಅಲ್ರಿವ.
ಹ ಇವನ್ ಮಗ ರೀ ಹಾ. ನೆನ ಬರ್ಲಗ್ಯದ ನಿಮ್ಗ ಗೊತ್ತದೆನ್ ಹೇಳ್ರಿ. ಆ ಇದು ಅವನು ಇವನು ಸಹೋದರ ಇರ್ತನ್ ರೀ ಅವ ಬರತ್ತ್ ಅತ್ಕೇಳ್ಕರಿ ಅವನಮ್ಮ ಇದು
ಅವನ್ ಹೆಸರು ದ್ಯಾಸ್ಪರ್ಲಗೆದ್ರೀ ಆಮೇಲೆ ತಿಳ್ಕೊಂಡ್ ಹೇಳ್ತಿನ್ ತೋರಿ.
ಎ ಎಲ್ಲಿ ಆಳ್ವಿಕೆ ಮಾಡೆನ್ ಹೇಳ್ರಿ ಅವ.
ನಮ್ ಇಂಡಿಯಾದಾಗ ರಾಜ ಇರ್ತನ್ರಿ ಅವ ದೊಡ್ಡ ಇದು ಇರ್ತನ್ರಿ ಅವ ನಮ್ಮ ಅದು ಆಳ್ತಿರ್ತನ್ರಿ ಬರತ್ ಅತನವ. ನಮ್ಮ ಇದು ಇಂಡಿಯಾದಾಗ ರೀ.
ಇಂಡಿಯಾದಾಗ ಆಳ್ಕೆ ಮಾಡ ಅನ್ರಿ ಅವ ಸರಿ ಸುಮಾರು ಎಷ್ಟು ವರ್ಷ ಆಳ್ಕೆ ಮಾಡಿನ್ರಿ ಅವ ಇಂಡಿಯಾದಾಗ.
ಎಷ್ಟು ವರ್ಷ. ಅದು ಮೂರ್ ಸಾವಿರ ಹಿಂದಿನ ವರ್ಷಕ ಹಿಂದಿನ ಕ ಹಿಂದಿಂದ ವರ್ಷದಾಗ ಇದು ಮಾಡೇನ್ರವ.
ಹೌದಾನ್ರಿ ಅದ್ರ ಅಷ್ಟ್ ಮಾಹಿತಿ ಗೊತ್ತಿಲ್ರಿ ನೀವ್ ಹಂಗಂದ್ರ.
ಅಂದ್ರ ಸುಮ್ ಮ್ಯಾಗ ಮ್ಯಾಗ ಓದೇನ್ರಿ ನಾನು ಫುಲ್ ಡೀಪ್ ಆಗಿ ಓದಿಲ್ರೀ. ಹಾ ರ ನಿಮಗ್ ಗೊತ್ತದ ಏನ್ ಹೇಳಿ.
ಇಲ್ರಿ ಅದ್ರ ಬಗ್ಗೆ ಗೊತ್ತಿಲ್ಲಲ್ರಿ ನೀವ್ ಓದಿರಿಲ್ರಿ ಅದಕ ನಿಮಗೆ ಕೇಳಿದ್ದೇವಿರೀ ನಾವು.
ಅದೇ ಬರತ ಅತ್ತನಾವ ಆಳಿಕ ಆಳಿಕೆ ಮಾಡ್ತಿರ್ತನ್ರವಾ. ಅದಕಲೆ ಇದು
ನಮಗೆ ಭಾರತ ಅಂತಂದ ಹೆಸರು ಬಂತಂದ್ರಿ ನಮ್ಮ ಇಂಡಿಯಾಕ.
ಹ ಹಾ ಭಾರತ ದೇಶ ಭಾರತ ವರ್ಷ ಅತ್ಹೇಳಿ ಹಿಂಗ ಕರಿಲಕತ್ರ.
ಈಗ ನಿಮ್ಮ ಹೊಲ್ದ ನಿಮ್ಮ್ ಊರಲ್ಲಿ ನಿಮ್ಮ್ ಮನೆಯಲ್ಲಿ ಎಷ್ಟ್ ಜನ ಇದ್ರರಿ ಸರಿಸುಮಾರ್.
ಸರಿ ಸುಮಾರು ನಾವು ಅಣತಂಬರು ಇದು ಐದ್ ಮಂದಿ ಅದೀವ್ ನೋಡ್ರಿ.
ಐದ್ ಮಂದ ಅದ್ದಿರೆನ್ರಿ ಅಲ್ರೀ ಈಗ ಈಗ ನಿಮ್ಮುವ ದನ ಏನಾರ ಅದಾವನ್ರಿ.
ದನಗಳದು ಇದ್ದೂರಿ ಮೊದಲ ಅವು ಕರೆಕ್ಟ್ ಇದು ಆಕಳಾದು ಇತ್ರಿ ನಮ್ಮ ಮನ್ಯಾಗ ಅದು
ಯಾವ ಯಾವ್ದ ಆಕ್ಳಿತ್ರಿ ನಿಮ್ ನಿಮ್ಮ್ ಮನೆಯಲ್ಲಿ ಯಯಾ ತಳಿ ಆಕಳ ಇತ್ರಿ ನಿಮ್ಮ
ಅದು ತಳಿ ಎಲ್ಲಕ್ಕನ್ರಿ ನಾನು ಸಣ್ಣವಿದ್ದಾಗ ಸಣ್ಣೆವಿದ್ದಾಗ ತೋಂಡಿದ್ರಿ ಈಗೆಲ್ಲಾ ಮಾರ್ಯಾರ ಅದು
ಹೌದನ್ರೀ ಈಗ ಎತ್ತ ಎತ್ತ ಯಾವದ ಐತ್ರಿ ನಿವು ಎತ್ತದಾವನ್ರಿ ನಿಮ್ದು
ಎತ್ತದು ಇಲ್ರಿ ನಮ್ ಕಡೆ ನಮ್ಮ ಊ ಹೊರಾಗದು ಅದಾವ್ರಿ ಬಟ್ ನಮ್ಮ್ ಮನೇಲಿ ಇಲ್ರಿ ಎತ್
ಅಲ್ರರಿ ನಿಮ್ ಮಾವನಾರರು ನಿಮ್ ಪಕ್ಕನಾರರು ಯಾರ ಇಲ್ಲೆನ್ರಿ
ನಮ್ ಮಾಮನವರು ಇದ್ರ ಕಿಲಾರಿ ಇದ್ರ ಕನಸ್ವರ್
ಹೌದನ್ರೀ ಕಿಲಾರಿ ಒಳ್ಳೆ ತಳಿರಿ ಅದ ಆದ್ರೆ
ಹ ಅದ್ರಾಗನು ಭಾಳ ಬಾಳ ಇದು ಇದು ನಾಳಿಗ್ ಎಕ್ಸಾಮ್ ಇದ್ದಿರಬೇಕಲ್ರಿ ನಿಮ್ಗ ಅದು
ಹ್ಮ್ ಹೂನ್ರಿ ಯಾವ ಲೈಫ ಸ್ಟಾಕ್ ಅಂತ ಒಂದು ಎಕ್ಸಾಮ್ ಐತಲ್ರೀ ತಳಿ ಗಿರ ಮುರ್ರಾ ಜಪುವಾದಿ
ಇಂಥ ಎಲ್ಲ ತಳಿ ಓದ್ಬೇಕರಿ ನಾವು ಇನ ಓದಬೇಕ್ ಅದ್ರ ಬಗ್ಗೆ ಮಾಹಿತಿ ಅಷ್ಟು ಗೊತ್ತಿಲಾರಿ
ಹ
ಒಳ್ಳಿ ಆಕಳದಗಿರ ಹೆಚ್ಚ ಅಪ್ಪು ಬರ್ತವ್ರ ಬರ್ ತವ್ರಿ ಒಳ್ಳಿ ಹೆಮ್ಯಾಗ ಮುರ ಗಿರ ಜಬ್ರಾಬದಿ
ಹ
ಹಾ ಒಳ್ಳೆ ಇದು ಕುರಿದಾಗ ಗೊತ್ತೇನ್ರಿ ನಿಮ್ಗೆ
ಕುರಿದಾಗ ಬಾರ್ ಬಾರಿ ಅದು ಬರ್ತಾವ್ ನೋಡ್ರಿ
ಹೌದೇನ್ರಿ ಬರ್ ಬರಿ ಆಡ್ನಗ್ರಿ ಆಡ್ನಯಾಗ ಬಾರ್ ಬಾರಿ ಬರ್ತಾವ್ರೀ ಕುರಿದಾಗ ಬೇರ್ ಹ್ನ್ ರೀ
ಕುರಿದ್ರಾಗ ಯಾವ್ ಬರ್ತಾರ ಕೋಳಿದಾಗ ಇದು ಗಿರಿರಾಜ ಗಿರಿರಾಣಿ ಹಿಂಗ್ ಬರ್ತಾರ
ಹೌದನ್ರರಿ ಮತ್ತ್ ಈಗ ಹಂದಿದಾಗ ಒಡಿರೆನ್ರಿ
ಹಂದಿದಾಗ ಅದು ಓದೇನ್ರೀ ಅದು ಈಗ ನೆನಪಿಲ್ ನೋಡ್ರಿ ಅವಾಗ ಬಿಸಾದ್ ಹಿಂಗ ಲೋಕಲ್ ಹಿಂಗ ತಿರ್ಗಾಡ್ತಿರ್ತವಲ್ ಹಿಂಗ ಹಂದಿಗಳು ಅವ್ಕೇನ ಅಂತಾರ ನೋಡ್ರಿ ಅಲ್ಲಾ ಹೌದು ಈಗ ಮತ್ತೆ ಹಳ್ಳಿ ಒಳ್ಳಿ ರೋಜೆ ಮಾಡೋ್ರ ನನ್ಪಿಡ್ತಾರ ಒಂದ್ಸರ ಹದ್
ಕಟ್ಲ ಕೇಳಿರೇನ್ರಿ ನಿಮಗ
ಕಾಟ್ಲಾ ಮೀನ್ ಕೆಳನ್ರಿ ಕಾಟ್ಲಾ ಮೀ ಮೀನನ್ನು ಇದು ಮತ್ತಾವು ಇದ್ರಾವ್ ಬರ್ತಾವಲ್ಲ ಆ ಮಿನ್ನು
ಹ್ಮ ಹೌದು ಈಗ ನಮ್ ದೇಶಲಿ ಅಂತ್ರ ಹೊರ ದೇಶಕ್ಕ ಟ್ರಾನ್ಸ್ಫರ್ ಮಾಡ ಅದ್ನ್ನ ಸಕಣಿಕ ಮಾಡ್ತರಿ ಹ್ನ್ರಿ
ಮತ್ತ ಅದ್ರ ಬಗ್ಗೆ ಮಾಹಿತಿ ಅದು ಕೊಡಂತವ್ರ ನಿಮ್ಗ ಧನ್ಯವಾದಗಳು ರೀ ನಮ ಜೊತೆ ಎಷ್ಟ ಚ ಟೈಮ್ ಕೊಟ್ಟು ಮಾತಾಡಿದ್ಕೆ ಧನ್ಯವಾದಗಳು ಹಾ ಹಾ
ಸ್ಪೀಡ್